ಎದಕ್ಕ
ಎರಂಡತ ಇಲ್ಲ ಪಂಚಕರ್ಮ ಅದು
ಯದಕ್ ಯೂಸ್ ಮಾಡ್ತರ್ಲೆ ಅದು
ಹ ನೋವ್ ಗೀವ್ ಇದ್ರ
ಅದೇಯ ಪರ್ಟಿಕ್ಯುಲರ್ಗೆ ಎಂತ ನೋವಿಗ್ ಯೂಸ್ ಮಾಡ್ತಾರ
ಮಾ ನರ ಏನಾದ್ರು ಬಿದ್ದೋಗಿದ್ರೆ
ಹ್ಮ
ಅಲ್ಲೇ ಇದು ಲಕ್ಕೋ ಹೊಡ್ದಿರ್ತೈತಲ್ಲ
ಓಹೊ ಅಂತಾವ್ರೆಲ್ಲ ಯೂಸ್ ಮಾಡ್ತಾರನಾ
ಅದಕ್ಕೂ ಇದ್ ಮಾಡ್ತಾರ ಎಂತ ಪೇನ್ ಇದ್ರು ಎಲ್ಲ ಪೇನಿಗೂ ಬರ್ತೈತ್ ನೋಡ್ ಎಂತ ಪೇನ್ ನ್ಯೂರಲ್ ಪೇನ್ ಮಝಲ್ ಪೇನ್
ಹ್ಮ್ ನೀನ್ ಏನ್ ತಗೊಂಡಬಂಧಿ
ಹ
ನೀನ್ ಯಾಕ್ ತಗೊಂಡಬಂಧಿ ಅದುನ ನೀ ಯಾಕೆ ತಗೊಂಬಂದಿಲ್ಲ ಈಗ ಅವನ್ನ
ನನ್ಗೋ ಆಯಿತೆಲೆ ನ್ಯೂರಲ್ ಪೇನ್
ನಿನಗು ಬಂದಂತ ಎನ್ ನ್ಯೂರಲ್ ಪೇನ್ ಈ ವೈಯಸ್ನಾಗ
ಹಲೆ
ಇಲ್ಲ ಮದುವ ಆಗಿಲ್ಲ ಸಂಟಿಲ್ಲ ಈ ವೈಯಾಸ್
ನ್ಯೂರಲ್ ಪೇನ್ ಅಂದ್ರೆ ಹಂಗ ಮದುವೆ ಆಗರೋ ಎಷ್ಟ ಅಲ್ಲ ಬೋಸಡಿಕೆ
ಹ್ಮ
ಅದು ಫಸ್ಟ್ಗೆ ಗೇಮ್ ಹಾಡ್ತಿದ್ದ ರಾತ್ರಿ ಮೂರು ನಾಲ್ಕು ಗಂಟೆ ತನಕ ಬೆಳಿಗ್ಗೆ ಮೂರ್ನಾಲ್ಕು ಗಂಟೆ ತನಕ ಗೇಮಿಂಗ್ ಆಡ್ತಿದ್ದೆವು ಹಂಗ ಕೈ ಈಕಿ ಮುಖ ಕೆಳಗ್ ಮಾಡಿ ಅದು ಆಡ್ಕಂತ ಆ ಡ್ಕಂತ ಅಡ್ಕಂತ ಏನ್ ಎಫೆಕ್ಟ್ ಬೀಲ್ಕಂತಾ ಬೀಲ್ಕಂತ ಒಂದ್ಸಲ ಸರ್ ರಾಗಿ ಬಿತ್ತು
ಹ್ಮ ಗೇಮ್ ಆಡ್ತಿಧಿ
ಹ್ಮ
ಯಾವ್ ಗೇಮ್ ಆಡತಿ
ಫ್ರೀ ಫೈರ್ ಫಸ್ಟ್ ಈ ಪಬ್ಜಿ ಆಡ್ತಿದ್ದೆ ಆಮೇಲೆ ಬ್ಯಾನ್ ಆತತ್ ಆಮೇಲೆ ಈ ಪಬ್ ಫ್ರೀ ಫೈರ್ ಆಡ್ ಆತೀನ ನೋಡು
ಹಾ್ಜ್ಜಾರಾ ಅ
ಹಡು ಶಂಕರ ಶಂಕರ ಹ ಹಾ ಹಾ ಗೊತ್ತು ಹಾಡಿನ ನನ್ ಫೇವ್ರೇಟ್ ಅದು ಅಲ್ಲಿ ಮ್ಯಾಲ ಹತ್ತಿ ಒಂದು ಸೂಟ್ ಎತ್ಕ ಇರ್ತ ಇರ್ತೇತ್ ನೋಡಂದ ಅವಾಗ ಅದ ಹೊಡೆದಾ ಆಡ್ತಿದ್ದೇನೆ
ಹ್ಮ್ ಏನ್ ಇವತ್ ಕ್ಲಾಸ್ನಾಗ ಏನಾಯ್ತಾ
ಕ್ಲಾಸ್ ನಗ ಏನ ಇಲ್ಲ ಮಚ ಬೋರ್ ಆಗತಿತ್ ಇವತ್ ಮೇಡಮ್ ಸರಿಯಾಗಿ ಇಟ್ಟ ಕಳಸದ್
ಹ್ಮ್ ಹೊರ ಕಳಸಿದ್ರ ಅಂತಲ್ಲೇನ
ಹೊರಾಗ ಕಳ್ಸದ್ರೆ ಹೊರಾಗ ಬೆಂದೆ
ಹ್ಮ್
ಬಂದ ಒಂದ ಒಂದು ಅದು ಫಸ್ಟ್ ಕ್ಲಾಸ್ ಎರಡು ಕ್ಲಾಸ್ ತಗೊಂಡ್ರಾ ಮೇಡಮ್
ಒಂದು ಒಂದು ಕ್ಲಾಸ್ ತಗೊಂಡರು ಹ್ಮ್
ಅಯ ಹಂಗಂದ್ರ ಕಮಲ ಬಂದಾಳ
ಹ್ಮ್ ಕಂಬಲಿ ಮೇಡ್ ಅದ
ಕೇಳಿದ್ಲಪ್ಪ ನೀನ್ ಕಮಲಿ ಮೇಡಮ ತರ್ಟಿ ಸಿಕ್ಸ್ ನಂಬರ್ ಯಾರಂತ ಅಂತ
ಹಾಂ
ಹ್ಮ್ ಮೋನೇಶ್ ಲಂಬಾಣಿ ಅಂತಂದ್ವಿ
ಹ್ಮ
ಎಲ್ಲ ಅದ ಅವನಂದ್ರ ಮ್ ಓರ್ಗ್ ಪಂಚ ಪಂಚ ಕರ್ಮ ಮಾಡ್ಸಕನ್ರೀ ಮೇಡಮ್ ಅಂದವಿ
ಹಾ
ನಲ್ಲಿ ಸುಮ್ಮ ಆ ಬಾರಿ ಹ ನೋಡ ಅದ್ರೀ ಕಾಲೇಜ್
ಹ್ಮ ಹ್ಮ್ ನಾನ್ ಡವ್ ಕಂಡ್ಲ ಹಾಕಿ
ಹ್ಮ್ ಮೇಡಮ್ ಇನ್ ಹೆಸರು ಅಂದ್ರ ಪಂಚೆ ಪ್ರಾಣಿಗಳ ಆತ
ಹ
ನಿನ್ನೆ ಹೆಸರಿಕಳೆಯಿ ಬಿಟ್ಟು ನಕ್ಕಪ್ಪ ಮೇಡ್
ಹಬ
ಹ್ಮ್ ಮಗಳನಗೆ ತೋರಿಸ್ತಾ
ಹಾ
ನೀ ನೋಡ್ರ ಆಾಕಿ ಕ್ಲಾಸ್ ಮಿಸ್ ಮಾಡ್ಿದತಿ
ಏನ್ ಮಾಡ್ತೀವ ಮ್ರ ಸಿಚುವೇಶಷನ್ ಗಿಚುವೇಷನ್ ಅಡ್ಡ ಅ ದಿಡ್ ಎಲ್ಲ ನೋಡೋದ್ರೆ ನನ್ ಸ್ವಲ್ಪ ಪ್ಪೇನ್ ಸರಿ ಮಾಡ್ಕೊಂಡ್
ಹ್ಮ್
ಆಮೇಲೆ ನೋಡ್ಬೋದಪ್ಪ ಕ್ಲಾಸ್
ಹ್ಮ್ ಮಊಟ ನತ ಇಒತ್ತು ಕಾಲಜ ನ
ಕಾಲೇಜ ನ ಕಊಟಾ
ಹ್ಮ್
ಕಾಲೇಜ್ ನಾಗ ಏ ನೂಊಟ ಕೊಡ್ತಾರಲಿ
ಕಾಲೇ ಕೊಡಲ್ಲಮ್ ಕ ನಮ್ ಕಾಲ ಕೊಡತಾರ್ರೀ
ಅಯ್ ಅಲ್ಲೆಲ್ಲಿ ಮಾಡ್ತೀನ್ ಲಯಾ ನಾನನ್ ಅಷ್ಟನನೆ ಮಾಡ್ತೀನಿ
ನೋಡಣ ಚೆನ್ನಾಗಿರ್ತಾನೆ ಊಟ
ಹ ಮಸ್ತ್ ಜಗರ್ ಜಂಪರ್ ಮ ಬಂಪರ್ ಹಮಾರ ಹಾಸ್ಟಲ್ ಮ ಬಂಪರ್
ಹ್ಮ ನಮ್ ಕಾಲದ ಚಪಾತಿ ಕೊಡ್ತಾರಪ್ಪ ಮಸ್ತ್
ಹ ನಮ್ ಕಾಲದಿನ ರೊಟ್ಟಿ ಚಪಾತಿ ಎರಡು ಕೊಡ್ತಾರೆ ಮೊಟ್ಟಿ ಕೊಡ್ತಾರೆ ಬಡಾನ ಕೊಡ್ತಾರೆ
ಕಾಲೇಜ್ ನೇ ಕೊಡಲ್ಲ ಅ ಹಾಸ್ಟೆಲ್ ನ ಕೊಡ್ತಾರ
ಅದೇ ಹಾಸ್ಟೆಲ್ಾಗ ಕೊಡ್ತಾರೆ ಹ್ಮ್
ಏನಪ್ಪ ಇದ ದ ಬಸ್ ಮೂರು ನಿಮಿಷ ಬರ ಮೂರ ನಿಮಿಷ ಆಯ್ು ನಿಮ್ ಜಲ್ದ ಆದ್ರ ಬಸ್
ಹ್ಮ್ ಹ್ಮ್ ಏ್ ಇ ಎಲ್ಲಿನ ನೀರ್ನ ಹಾಕಿ ಬಿಡ್ಬೇಕು ನೀರ್ ಚಿಮ್ಸ ಎಲ್ಲ
ಅದ ಗೊತ್ತಿಲ್ಲ ಕವಾಗಿಿಲ್ಲ ನಿಮ್ಮ್ ಅವರು ಇವ್ರನ ಮೆಂಟಾರ್
ಏ ಇಲ್ಲ ಹಂಗಲ್ಲ ನಮಗು ಏ ನಾವವು ಇದು ಎಲ್ಲಿ ಇರ್ತತ್ತಲ್ಲ ಎಲ್ಲಿ ತಿಂತಾರಲ್ಲ ಎಲ್ಲಿ ಮಾರೋ ಅದ್ರ ಮೇಲೆ ಎಲ್ಲಿ ಮೇಲೆ ಸ್ವಲ್ಪ ನೀರ್ ಜರ್ಸಿ ಇಡಲ್ಲೇ
ನಡ್ ನೋಡು ನಿನ್ ಇಷ್ಟ ಅದ ಅ ಇಲ್ಲಾಂದ್ರ ್ ನಾಳೆ ಬಂದ ಅಲ್ಲ ಇದಿದ್ದ ಹಂಗ ಹೋಗಿ ಹಿಂಗ ಅರ್ಕೊಂಡ್ ಹೋಗಿ
ಹಂಗ ಹೋಗ್ಬೋದ ಬಟ್ ಜಲ್ದಿ ಮಹಂಗ ಸ್ವಲ್ಪ
ಹೌದೇ ಹೊಗದ್ ಬಿಡ ತಗ್ ನಾಳೆ ಅಲ್ಲಿ ಹಂಗ ತಗೊಂಡ್ ಬಿಡ
ಯ್ ಬೇಡ ಬೈ ಈಗ ಎದ್ದಿರ್ತೇನ ಜಲ್ದಿ ಅಲ್ಲಿಂದ ಅಲ್ಲಿಗ್ ಹೋಗಕ್ ಲೇಟ್ ಆಗ್ಬಿಡ್ತತ್ತ
ಈಗ ಹಂಗಂದ್ರ ನಾಳೆ ಜಲ್ದಿ ಹೋಗ್ತೇನೆಿ ಗೋಯ ಸೋಲತ್ತಲ್ಲೇ ನಮ್ಗೆ ನಾ ಎಂಟು ಗಂಟೆಗೆ ಇದ್ದಾಳೆ ಅದ ಬಿಡ್ಬೇಕನ್ ಈಗ
ಏ ನಾನ್ ಬರ್ತೀನೋ ಮ್ರ ನಾನ್ ಎಂಟು ಗಂಟೆೆಗೆ ಇಲ್ಲಿ ಇರ್ತೀನಿ ಪ್ರಶನೆ ಹಸ್ಟೆಲ್ನಾಗೆ ಎಂಟು ಗಂಟೆಗ್ ಇಲ್ ಇರ್ತೇನ ಆಮೇಲೆ ಸ್ನಾನ ಮಾಡ್ಕೊಂಡು ಕಾಲೇಜಿಗೆಗ್ ಹೋಗ್ಬೇಕು
ಹಂಗ ಹಂಗದ್ರ ಜಲ್ದಿ ಬ ಹಂಗ
ಹಾ ಒಂದ್ ಅರ್ಧ ಅರ್ಧ ತಾಸ ಲೀಟ್ ಆಗ್ಬೋದು ಎಂಟೂರಿ
ಹ್ಮ್
ಏನಿಲ್ಲ ಅಂದ್ರೆ ಸ್ವಲ್ಪ ದಿನ ಹ ನಾ ಅಷ್ಟ ಬಿಡಲ್ಲ ಮಾಡ್ಬೇಕು ಒ ಸ್ವಲ್ಪ ಅರ್ಧ ತಾಸ ಲೇಟ್ ಮಾಡಿ ಹೋಗ್ತೇನ ಅಷ್ಟ ಮೇಡಮ್ಗ ಹೇಳ್ ಯಾರ್ದು ಪ್ರಾಕ್ಟಿಕಲ್ ಐತಿಿ ಹ್ಮ್ ಅಕ್ಕಿದ ಆಯ್ತಾ
ಹ್ಮ್
ಬಂದ್ಕಡಿಲ್ಲ ಮತ್ತೆ ಏ ನಾಳೆ ನಾಳೆ ನಾಳೆ ನಿಮ್ಗೆ ಅಟೆಂಡನ್ಸ್ ಅಟೆಂಡೆನ್ಸ್ ಕೊಡಲ್ಲ ಹಾಕಿ
ಕೊ ಕೊಟ್ರಂತೆ ಯಾರಿ ಎಲ್ಲಾರೂ ಕೊಟ್ರಂತೆ ಏನ ಕೇಳಾರಂತೆ
ಇವತ್ ಕೊಟ್ಟದ ಹುಡ್ರಿಗೆ ಹ ಹಂಗಲ್ಲು ಕೇಳದಂತ
ವರ್ಕ್ ಏನ ಕೇಳಿಲ್ಲ ಅಂತೆ ಸುಮ್ನೆ ಅಟೆಂಡನ್ ಪಾಠ ಮಾಡಿ್ ಅಟೆಂಡೆನ್ಸ್ ಕೊಟ್ಟ ಹೋಗ್ತಂತೆ
ಈ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತ್ ಅಲ್ಲಿ
ಹ್ಮ್ ಏನಂದ್ರ ಅದು ಎಫೆಕ್ಟ್ ಐತಿ ಬಸವಂತರ ಚೆನ್ನಾಗಿ ಕಫಾದ್ಮೇಲೆ ಮಾರ್ಸು ಎಲ್ಲಾ ಹಡ್ರ ಚೆನ್ನಾಗತದ ಬಿಿಡವಲ್ಲ ಹಲೋ ಹಲೋ
ಹಾ ಹೇಳ
ಅಲೋ ಹ್ಮ ಬಾಲಿ ಅಪ್ಪಾ ತಿಳ ಆಪ ಮಾಡ್ಬಡ ಹಾ
ಹಾ ಹೇಳನ್
ಎಲ್ಲಿ ಹೋಗಿಲ್ಲ
ಎಲ್ಲೂ ಇಲ್ಲ ಮರ
ಬಾ ರೋ ಮ್ರ ಹತ್ರ ಬಾ ನೀಿ ದೂರ ಹಾಕಕ್ಕೆಿ
ಏ ಇದು ತೊಡೆ ನೀರ್ ತುಂಬಕಳಕ್ ಬಂದಿನ್ ಡೆ
ಹ್ಮ್ ದೂರ್ ಹೋದ್ಾತ್ ನೋಡ ನಮ್ ಕೆಲ್ಸ ಕೆಡ್ದಾವ್ ಇಲ್ಲ ಎಲ್ಲಾ
ದೂರ್ ಇರ್ಬಾರ್ದಾ
ಏನ್ಪ್ಪ ಮತ್ ಕಟ್ಟ ಬಿಡ್ರೆ ಬಿಡಿದಲಿ ಲಾಸ್ ಆಗತ್ತಾ
ಏ ಇಲ್ಲ ಕಟ್ಟಾಗಲ್ಲ ಏ ನೀನ್ ಬ್ಯಾರ ದೇಶದಾಗ ಹೋಗಿನೂ ಮಾತಾಡ್ಬೋದು
ಹ್ಮ್ ಹೌದ ಹ್ಮ್
ಇದು ದತ್ತೂರ ಒಂದಾಗ ಹೂವು ಬಿಟ್ಟೈತಿ ಏನ ಕವಶನ್
ಅದು ಎಫೆಕ್ಟ್ ಹೆಂಗ ಐತಿ ಅಂದ್ರ ಬಸವಂತ ರಾಯ್ ಸರ್ದ ಮಾರ್ಸ್ ಚೆನ ತ್ ಅದ್ ಬಿಿಟ್ಟ ಅವ್ರುೋಡ್ರು
ಹ್ಮ
ಆ ಎಫೆಕ್ಟ್ ಇಕ್ಕಿ ಮೇಲೆ ಬತ್್ಬಿಟ್ಟೈತಿ ಇಕ್ಕಿದ ಯಾರು ಅವತ್ ಕಿತ್ತದಾಗ ಏನ ಆನ್ಸರ್ ಮಾಡ್ಲಿಲ್ಲ ನೋಡ ಅವತ್ ಪಿ ಜಿ ಕಲರ್ಸ್ ಇದನ್ ಮಾಡಿದ್ರೋಡ ಇಿ ಏನದು ಆಸೆ ನ್ೇಪ ಅದು
ಹಾ ಹಾ ಹಾ ಹಾ ಸ್ಕಿಟ್
ಮಸ್ಕಟ
ಹಾ
ಅವಾಗ ಕಫ ವಾತದ ಹಊಡ್ರ ಎಲ್ಲಾರ ಅನ್ಸರ್ ಮಾಡಾತ್ ಬಿಟ್ರಿ
ಹಾ
ಕಿತ್ತದ ಆನ್ಸರ್ ಮಾಡ್ತಿದ್ದಿಲ್ಲ ಪೌಡ್ರ ಯವು
ಹಓ
ಹ್ಮ್ ಅವಾಗ ಆಕನ್ ಕೈ ತಗೊಂಡಾರ ಯಾರ
ಹಾ
ಹಂಗಾಗಿ ಹಂಗತ್ ನೋಡು.
ಅಯ್ಯೋ ಎಂತ ವರ್ಕೌಟ್ ಆಗೇತ್ಲಿ. ಲವ್ಯು ಲವ್ಯು
ಹ್ಮ್
ಗಪ್ಪಾ ಈಗ್ ಬುದ್ಧಿ ಬಂತ ಆಕೆ.
ಹ್ಮ ಏನ್ ಬಾದ ಹ ಹದ ಹೇಳ
ಯ ಅದಲ್ಲ ಹೇಳಾತೇನೆ ಪ್ರಿಕಾಶನ್ ಹ ನಂದಲ್ಲ ಅದು ಅ ಕೇಳ
ಯತ್ ನೋಡ ತಕೊಂಡ್ ಮರ ಅಲೋ
ಹ್ಮ್ ಏನ್ ಮಾಡ್ದ
ಏನಿಲ್ಲ ಬೈ ಜಸ್ಟ್ ಹಂಗ ಕುಂತೀನ್ ನೋಡ್.
ಹ್ಮ್ ಕುಂದರತಿ ಆಗ್ಲೆ ಅದ ನೆಕ್ ಪೇನ್ ಇದ ಇದ್ರರು ಮಕ್ಕ ಮಾಡಬೇಕಕ್ಲಿ. ನಿಮು ನೆಕ್ ನೈಐಲ್ಲ ಕುುದ್ರಬಡೋದು ಮ
ಎಷ್ಟಂತ ಮಕ್ಕ ಮಂಕೂತೀಯೊ ಆದ್ನು ತೋ ಅದು ನೂರಲ್ಪೇನ್ ಅಂತ ಹೇಳ್ತಿಲ್ಲ ನಾನ್ ನಿನಗೆ
ಹ್ಮ್
ನೀವ್ರ ಅಲ್ಪ ಏನ ಕಂಟಿನ್ಯೂಸ್ ಇರ್ದೇತನಿ ಹೆಂಗಾದ್ರು ಮಕ್ಕ ಏನಾದ್ರು ಮಾಡ
ಹೆಂಗ ಮಾವಡಾ ಅದು. ನೆಕ್ಪೇನ್ ಇದ್ದ ನೆಕ್ ಪೇನ್ ಯಾರ ಆನ್ಲೈನ್ಲ್ಲಿ ಆ ಆನ್ಲೈನ್ಲ್ಲಿ ಇದು ಬರ್ತ ಮಳೆ.
ಏನು
ನೆಕ್ ಪೇನ್ಿಗೋಸ್ರ ಅದ ಒಂದ್ ಯಾವ್ದೋ ಸಾಧನ ಇರ್ತದೆ. ಉರಾಗ
ಏನ ಎಂತ ಪೇನ್ ಆಯಲ್ ಹತ್ತದ ಅದ ಎಂತ ಎಂತ ಪಿನ್ಯ ಪೀಿನಲ್ ಹಚ್ಚಿದ್ರುನು ಹೋಗಲ್ಲ.
ಹ
ಹಾ ಯದಾಕಂದ್ರೆ ಅದು ನ್ಯೂರಲ್ ಪೇನ್ ಆಗತ್ತೆ ಮಸ್ಕ್ಯುಲರ್ ಪೇನ್ ಆಗಿದ್ರೆ ಹೋಗಕ್ಕಿತ್ತ
ಹಾ
ಹ್ಮ್ ನೀವರ ಅಲ್ಪ ಏನು ಹೋಗಲ್ಲ ನೀ ಇದ್ರಿಂದ
ಹ್ಮ್ ಅಲ್ಲಾ ನಾಳೆ ಪಂಚಕರ್ಮ ಮಾಡಿಸ್ದೆ ಅಲ್ಲ ಕಡಿಮೆ ಆರ್ಲಿಲ್ಲ ಅಂದ್ರೆ ಮಾಡಿದೆ.
ಏಗ್ ಪಕ್ಕ ಕಡಿಮೆ ಆಗತ್ ಹಂಡ್ರೆಡ್ ಪರ್ಸೆಂಟ್.
ಆಸ್ಟ್ರೋನಮಿ ಐತಿ ಆಯುರ್ವೇದಿಕ್ ಮೇಲೆ. ಹ್ಮ್ ಆಯುರ್ವೇದಿಕ್ ಹದ ಯಗ
ಎಂತ ಪ್ಯಾರಾಲೈಸಿಸ್ ಅವರು ಮಾಡ್ಸ್ಕೊಂಡ್ ಮಾಡಸ್ಕೊಂಡ ಹೋಗತಾರ ಅದ ಬಿಡು ನಮ್ ಸುವಾಸರ ಹೇಳಳ್ಬಿಟಾರ ಪಕ್ಕ ಆಗದ್ ಬಿಡು ಅಂತ ಹೇಳೇಳಿ ಪಕ್ಕ ಕ್ಯೂರ್ ಆಗತ್ ಮನೇಶ ಹೇಳಿದ್ದನ್ ಮಾಡು ಅವ್ರರು ಹೆಂಗ ಹೆಂಗಗೆೇಳ್ತಾರ ಅಲ್ಲಿ ಫಾಲೋ ಮಾಡ ಅಂತ ಹೇಳಿ.
ಹ್ಮ್ ಮತ್ ಕ್ಲಾಸ್ ತಪ್ಪತವಲ್ಲ ಹೆಂಗ ಮಾಡತಿ.
ಕ್ಲಾಸ್ ತಪ್ಪದ್ರರು ತಪ್ಪಲೋ ಮರ್ಲ ಹಾ ಮಾಡದಕ್ಕೆ ಹ್ಮ ಹ ಹ್ಮ
ಕ್ಲಾಸ್ ತಪ್ಪತಾವಲ್ಲ ಏನ್ ಮಾಡಿದಿಲ್ಲೆ.
ಕ್ಲಾಸಾ ಈ ಕ್ಲಾಸ್ ತಪ್ಪದ್ರೆ ತಪ್ಪಲೋ ಯೋ ಮರ್ಲ್ಲ ನಂದ ನಂದ ಆರೋಗ್ಯ ನೋಡ್ಬಕ್ ಫಸ್ಟ್ ಅವ್ರೌನ್
ಹ್ಮ್ ಪ ಕರೆಕ್ಟ್ ನೋಳ್ಯದು ಆರೋಗ್ಯ ಇಂಪಾರ್ಟೆಂಟ್ ಇದ್ರ ನಾವ ಏನ್ ಅದೇ ನಾವ್ ಆರೋಗ್ಯವ ಇದ್ರ ಮುಂದೆ ಏನ್ರ ಕೆಲಸ ಮಾಡ್ಬೋದು.
ಹ್ಮ
ಪಸ್ಟ್ ನಮ್ದ ಆರೋಗ್ಯ ಚೆನ್ನಾಟುಗೊಂದ್ರ ಮುಂದ ಏನ್ರ ಮಾಡ್ಕೋಬೋದು ಜೀವನದಾಗ. ಸರಿ ತೊ ಸರಿ ಬಾಯ್ ಬಾಯ್.